ಹಲೋ
ಹಲೋ
ಆರಾಮದ
ಹ್ಮ್ ಆರಾಮ ನೀಿನ
ನಾವ್ದ ಯಾರ ನೋಡಪ್ಪಾ ನೀ ಆರಾಮ
ಹಾ ಏನ್ ಮಾಡ್ಕ್ಂಂತು
ಸೇನ್ ಸುಮ್ ಕುಂತಿದೆ ಇಲ್ಲ
ಕೆಳಗೆ ಕೆಳಗೆ ಇದ
ಕೆಳಾಗಿಲ್ಲೇ ಇದು ಬಟ್ಟೆ ಹೋಗ್ಯಲ್ಲ
ಹ್ಮ
ಅಲ್ಕೊಂತಿದ್ದೆ ಹ ಮನ್ಸ ಬರ್ಲಾಗಿತ್ತು ಕ್ಲಾಸ್ ಬಿ ಇದ್ದಿಲ್ದ್ಯಾವು
ಹ್ಮ
ತಣ್ಣ ಗಾಳಿ ಬಿಡ ಕುಂತ ತಗೊಂತೀವಿ
ಹಾ
ಅದೇ ನೀ ಏನ್ ಮಾಡತ್ತೆ ಅಂತ ಹಚ್ಚಿದೆೆ
ಅಂದ್ರೆ ನಮಗೂ ಕ್ಲಾಸ್ ಇಲ್ಲ ಸೋಮ ಕ್ಲಾಸ್ ಇತ್ತು ಅವ್ರ ತಗೋಲ್ಲ ಅಂತ ಮಾಡಿದ್ರ ತಗಲಂತೆ ಅದಕ್ಕೆ ಕ್ಲಾಸ್ಲ್ಲಲ್ಲ ಮತ್ತೆ ಸುಂಪು ಕುಂತಿದಪ್ಪ ಮ್ಯಾಾಗ ಬಂದ ಟೇರಸ್ ಮ್ಯಾಗ ಬಂದು
ಅಗ್ರಿಕಲ್ಚರ್ ಕಾಲೇಜ್ ಭೀಮ್ರನ್ ಗೂಡಿ ಎಷ್ಟು ಎಕರೆ ಆಯ್ತು
ನಾನ್ ಹೊರಗತಕ್ರಿ ಅಂತ ಹೇಳಿದಿದ್ರಪ್ಪ ಸೀನಿಯರ್ಸ್ ನನಗ ಬಂದ್ ಕೂಮ ಗೊತ್ತಿಲ್ಲ
ಹ್ಮ ಹ್ಮ ನೋಡಿದ್ರೆ ಅನ್ಸ್ತವ ಅಷ್ಟ ಯ್ತ್ ಅನ್ಸ್ತದ
ಅನ್ಸಲ್ ನ ಈೇಗಂತ್ರಿ ಈ ಕ್ಯಾಂಪಸ್ ಎಷ್ಟಿರ್ಬೋದಲ್ಲ ನಗರ ಕ್ಯಾಂಪಸ್ ಹಾ ಇದು ಕ್ಯಾಂಪಸ್ ಅಂದ್ರೆ ಇದು ನಮ್ಮ್ ಹಾಸ್ಟೆಲ್ ಗ್ರೌಂಡು ಮತ್ತೆ ಕ್ವಾರ್ಟರ್ಸ
ಇದೆಲ್ಲಾ ಹಿಡ್ದು ಒಂದು ಎರನೂರು ಇಲ್ಲ ಆಾ
ಮತ್ತೆ ಕಾಲೇಜ್ ಎಲ್ಲ ಸೇರಿ ಎಷ್ಟಿರ್ಬೋದು
ಮುಂದ್ ಮುಂದೂರ್ ಆಗ್ಬೋದು
ಮುನ್ನೂರ ಆಗಲ್ಲ ಹಾಗಲ್ಲ ಒಂದ ನೂರ ಐವತ್ತು ಆಗ್ಬೋದು ಉನ್ನೂರ ಐವತ್ತ ಇನ್ನೂರ ಅಪ್ಪದ ನೋಡು ಇನ್ನುೂ ಇನ್ನೂರ್ ಇನ್ನೂರ್ ಐತ ಆಗ್ಬೋದು ಮತ್ತೆ ಮತ್ತಲ್ಲಿ ಎ ಆರ್ ಎಸ್ ಎ ಆರ್ ಎಸ್ ಅಂತ ಐತ್ ನೋಡು
ಹ್ಮ್ ಹ್ಮ್
ಎ ಆರ್ ಎಸ್ ಮತ್ತೆ ಅದು ಎಕ್ಸ್ಪಿಮೆಂಟಲ್ ಬ್ಲಾಕ್ು
ಎಕ್ಸ್ಪಿೆಂಟ್ಲ್ ಬು ಮತ್ತೆ ಇದು ಮಾ ಹ್ಮ ಗ್ರೌಂಡ
ಅದ ಗ್ರೌಂಡ್ ಗ್ರೌಂಡ್ ಅಂದ್ರೆ ಕ್ಯಾಂಪಸ್ ಒಳಗ ಬರ್ತತ್ ಅದು
ಹ್ಮ್
ಹಾ ಈಗ ಕ್ಯಾಂಪಸ್ ಅಂದ್ರೆ ಏನ್ ಗೊತ್ತ
ಹ್ಮ್
ಇದು ಕಾಲೇಜು ಕಾಲೇಜ್ ಪೂರ್ತಿ ಗರ್ಲ್ಸ್ ಅಸ್ಟಲ್ಲ ಬಾಯ್ಸ್ ಅಸ್ಟೆಲ್ಲ ಮತ್ತೆ ಗ್ರೌಂಡು ಮತ್ತೆ ಟೀಚರ್ಸ್ ಸರ್ಗಳು ಇರೋ ಪಡರ್ಸ್ ಅದಕ್ಕೆ ಕ್ಯಾಂಪಸ್ ಅಂತ ಹೇಳ್ತಾರೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದು ಒಂದು ಪೂರ್ತಿ ಒಂದ್ ಇನ್ನೂರು ಇೂರು ಇನ್ನೂರೈಐತಿ ಇರ್ಬೋದು ಹ್ಮ ಮತ್ತೆ ಇದ ಮ ಅ ವಿ ಆರ್ ಎಸ್ ಮೆ ದಿಗ್ಗಿ ಪ್ಲಕ್ ಕಾಡಾ ಪ್ಲಾಕ್ು ಎಕ್ಸಿಡೆಂಟ್ ಅದಕು ಅವೆಲ್ಲ ಸೇರಿ ಒಂದು ಇನ್ನೂರ ಐವತ್ತು ಮುನ್ನೂರ ಐವತ್ತ ಇರ್ಬೋದು ಅದು
ಇರುವದಾನ
ಹ್ಮ
ಹ್ಮ್್ಮ
ಹ್ಮ
ಗ್ರೌಂಡಿಗೆ ಹೋಗ್ಬೇಕಂತ್ರಪ್ಪ ಏನೋ ಒಂದ್ ವಾರ ಕಂಟಿನ್ಯೂ ಬರ್ಬೇಕಂತೆ
ಹ್ಮ ಹೇಳಾರ ಮತ್ತೆ
ಯೋಗ ಸಲ್ಲಂದ
ಹ್ಮ್
ಇದೇನ ಈಗ ಇಪ್ಪತ್ತೊಂದನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಐತಲ್ಲಾ
ಹಾ
ಅದಾಗ ಪ್ರಾಕ್ಟೀ ಪ್ರಾಕ್ಟೀಸ್ ಮಾಡಸ ಸಲಂದ ಡೈಲಿ ಬರ್ರ ಅಂತ ಹೇಳರು
ಹ್ಮ್ ರಾಷ್ಟ್ರೀಯ ಯೋಗ ದಿನಾಚರಣೆ
ಹ್ಮ್
ಹ್ಮ ಒಂದ್ ವಾರದ ಒಂದ್ಿನೆಯಿಂದ ಮಾಡ್ಸ ಕುೊಂತರು
ಹ್ಮ್
ಹ್ಮ್
ಮತ್ತೆ ನಿಮ್ಮ್ ಊರಲ್ಲಿ ಏನ ಬೆಳೆ ಬೆಳತಾರ ನಿಮ್ಮೂರಲ್ಲಿ
ಅ ಅದೇ ಟೊಮಟೊ ಅವಲ್ಲ ತರಕಾರಿಗಳು ಹಾ
ನಮ್ಮ ಊರಲ್ಲಿ ಅಂತೂ ಹತರ ತೊಗರಿ ಬೆಳಿತಾರ ತೊಗರಿ ಮತ್ತೆ
ಹ್ಮ್ ಮತ್ತೆ
ಹತ್ತಿ
ಹ್ಮ
ಎಲ್ಲಾ ಬೆಳ್ತಾರ ನೋಡ್
ಹ್ಮ
ನಂಬಲ್ಲಿ ರೇಟು ತೊಗರಿಗೆ ಎಷ್ಟಯ್ತ ತ್ತ ಅಂದ್ರೆ ಎಂಟ ಸಾವಿರ ಹಂಗ ಐತ ಒಂದ ಕ್ವಿಂಟಲ್ಗೆ ಹಾ
ಮತ್ತೆ ಒಂದೆ ಒಂದ ಒಂದೆಕ್ರಗ್ ಎಷ್ಟ ಹಾಕವ್ ಎಷ್ಟ್ ಗಿಂಟಲ್ ಹಾಕವ
ಹಂಗೆ ಗೊತ್ತಿಲ್ಲ ಒಂದ್ ಎಕರೆ ಹಿಂಗ ಏಳು ಎಂಟು ಚೀಲ ಆಗ್ಬೋ ನಾಲ್ಕ ಚೀಲ ಆಗ್ಬೋದು ನಾಲ್ಕ ಎಲ್ಲ ಚೀಲ
ಎಷ್ಟ್ ಕೆ ಜಿ ಅವು ಚೀಲ ಅದು
ಕೆಜಿ ಇದಿ ಗೊತ್ತಿಲ್ಲ ನನ್ಗ ಅಷ್ಟ
ಒಂದು ಚಿಲ್ಲ ಎಷ್ಟು ಕೆಜಿ ಬರ್ಬೋದು
ಒಂದ ಹದಿನೈದು ಹದಿನೈದು ಚೀಲ ಹಾಗೆ ಬರ್ಬೋದ ಅನ್ಸ್ತ
ಹದಿನೈದು ಕೆಜಿ
ಹದ್ನೇ ಕೆಜಿ ಇಲ್ಲ ಒಂದ ಕೆಜಿ ಅಂದ್ರೆ ಒಂದ್ ಐವತ್ ಕೆಜಿ ಹಂಗ್ ಬರ್ಬೋದು
ಹ್ಮ್
ಹ್ಮ್
ಎಷ್ಟು ಚೀಲ ಆಗ್ಬೋದು ಒಂದ್ ಎಕ್ರಿಗೆ
ಒಂದು ಎಕರೆೆಗೆ ಐದ ಇಲ್ಲ ಆರು ಚೀಲ ಆಗ್ಬೋಂದ ನಂಗೆ ಅನ್ನಿಸೋ ಮಟ್ಟಿಗೆ ಹ್ಮ್
ಹ್ಮ್ ಮತ್ ರೇಟಿಂಗ್
ಅದೇ ರೇಟ್ ಒಂದ್ ಕ್ವಿಂಟಲ್ಗೆ ಎಂಟು ಸಾವಿರ ಐತಿ ತೊಗರಿದು
ಹ್ಮ್
ಹತ್ತಿದಂದ್ರೆ ಒಂಬತ್ತು ಹಂಗ ಐತಿ
ಹ್ಮ್
ಒಂಬತ್ ಸಾವಿರ ಏನ್ ಹಂಗ್ ಐತಿ ನಮ್ಮಂಬಲ್ಲಿ ಜೋಳ ಅದು ಕಡಿಮೆ ಬೆಳೆದು ಹಾ ಜೋಳ ಬೆಳೆದ್ರೆ ಅದು ಬರೀ ಮನಿ ಪುರ್ತಲ್
ಹಾ ನಮ ಸೈಡ್ ಜೋಳ ಮೆಕ್ಕ ಜೋಳ ಬಾರಿ ಬೀಳ್ತಾರೆ ನೋಡಿ ಹ್ಮ
ಅದು ಹಸ ಹೆಸರು
ಎರ್ಕಾ
ಗ್ರಾಮ್
ಹ್ಮ್
ಹಾ ಅದು ಭೀ ಮನೆಗ್ ಎಷ್ಟಾಗಗ್ತ ಅಷ್ಟು ಉಳಕಿದೆಲ್ಲ ಕಾಟಕ್ಕೆ ಕೊಟ್ಟ ಬಿಡ್ತಾರೆ ಹಿಂಗೆ
ಹ್ಮ
ನಮ್ ದೊಡ್ಡಪ್ಪ ಅವ್ರು ಇರಲ್ಲ ಅವ್ರ ದೋಸ್ತರಿಗೆ ಅವ್ರರಿಗೆ ಹಂಗೆ ಮಾರ್ಕೊಂಡ್ಬಿಡ್ತಾರೆ ಹ್ಮ್ ಏನ್ರೆ ಲಾಭ ಸಲಯನ್ ಬೆಳಿಬೇಕಂದ್ರೆ ತಗರಿ ಹತ್ತಿ
ಕಬ್ಬು ಹ್ಮ
ಅವೆಲ್ಲಾ ಬೆಳೀತಾರೆ
ಹ್ಮ
ಹ್ಮ್ ಈಗ ಮುಂದ ನಾ ಭೀ ಈಗ ಅಗ್ರಿಕಲ್ಚರ್ ಓದಕ್ ಕುಂತೀನಲ್ಲ ಮುನ್ ನಾ ಬಿ ಇದು ಹಿಂಗ ಇ ಅದು ಮಾಡ್ಬೇಕ ಅನ್ನೋದ್ ಐತಿ ಡೈರಿ ಅದು ತೆಗಿಬೇಕ ಅನ್ನೋದ್ ಐತಿ ಹ್ಮ್ ಗೋಟರಿಂಗ್ ಫಿಶ್ ಕಾರಿಯ
ಹ್ಮ
ಪೋಲ್ಟ್ರಿ ಅದು ಮಾಡ್ಬೇಕ ಅದ ಐತ್ ತ್ತಿ ಯಂಗ ಅಂದೆ
ಮಾಡಾ ಮತ್ತೆ ಸ್ಕೋಪ್ ಐತಿ
ಹ್ಞ ಇಂನ್ಕ ಮಲ್ಲಿ ಸರಿಯಾಗಿೈತೆ
ಹ್ಮ
ಅದು ಹಿಂಗ ಕುರಿ ಸಾಗಾಣಿಕೆ ಮಾಡ್ತೀವಿ ನೋಡು
ಹ್ಮ
ಒಂಬಲಿಗೆ ಒಂದ್ ನೂರದು ತರಬಾರಡ್ದ್ ನಾವು
ಹ್ಮ್
ನೂರ್ ಕುರಿ ಇರ್ತರಿ ತಂದೆ ಬಂದ್ರ ಬಾಳ ಲಾಸ್ ಆಗ್ತದ
ಹ್ಮ
ಮೊದಲ್ ಏನ್ ಮಾಡ್ಬೇಕು ಗೊತ್ತ ತನ್ನುೂ ಒಂದಿಲ್ಲ ಐದು
ಹಾ
ಐದ ರಾಗ ತರ್ಬೇಕು ನಾವೇ ಸ ನಾವೇ ಇದು ಮಾಡ್ಬೇಕು ಮೊದಲ್ಲ ಹಾ ನಾವೇ ಮೈಸ್ಬೇಕು ನಾವೇ ಇದು ಮಾಡಿೇ ಅದಕ್ ರೋಗ ಅದು ಏನೇನ್ ಬರ್ತ ಅತವಾ
ಹ್ಮ
ಅದಕ್ಕೆ ಹೆಂಗ ಹೆಂಗ್ ಮಾಡ್ಬೇಕ ಅದೆಲ್ಲಾ ನಾವು ಕಲ್ಕೊಂದೆ ಒಂದೇ ಏನ್ ಮಾಡ್ಬೇಕು ಆಮ್ಯಾಗು ಬರ್ತಾ ಬರ್ತಾ ಐದಿಂದ ಇಪ್ಪತ್ತು ಐವತ್ತು ನೂರ್ ಮಾಡ್ಕೊಬೇಕ ಹಂಗೆ ಹಂಗ ಮಾಡ್ಕೊಂಡ್ಮ್ಯಾಗ ಆಮೇಲೆ ಹಾಾಲ ಇಟ್ರೆ ನಡತದ
ಹ್ಮ್
ಹಂಗ ಇಟ್ಟ್ರ ನವು ಇನ್ಕಾ್ ಬಿ ಹೆಚ್ಚಗ ಆಗ್ತದ ನಮ್ಗ್ ಈಗ ಇದು ಬಿ ಜಾಬ್ ಬಿ ಕಡಿಮೆ ಮಾಡ್ತದ ಹಿಂಗ
ಮತ್ತ ಇದು ಹಳಿಗಳ ಮಾಡ್ತಾರಲ್ಲ ಕುರಿ ಮಂದಿ ಅಂತ
ಹಾ
ಹ ಅದೇ ಅಲ್ಲ
ಹಾ ರೈಟ್ ಅದೇ
ಹಾ ನಮ್ದಿತ್ತು ಫಸ್ಟ್ಿಗೆ ಇವಾಗಿಲ್ಲ ಅಷ್ಟ
ಹ್ಮ್ ನಮ ದೋಸ್ತ ಅಂದ್ರೆ ನಮ್ಮ ನಮ್ಮ ದೋಸ್ತ
ಹಾ
ಅವ್ ಹಿಂಗೆ ಮಾಡ್ಯ ನೋಡು ಅಂದ್ರೆ ಹಿಂಗ ಇದು ಏನ ಇಲ್ಲ ಮ ನೀ ಮನೆಯಲ್ಲೇ ಮಾಡ್ತಾನವ
ಹಾ ಫಾರ್ಮ್ ಮಾಡಣ
ಹಾ ಅವ್ರ ಮನೆಯಲ್ಲೇ ಒಂದು್ ಸಣ್ಣದ ಒಂದು ಗುಡಿಸೆಲ್ ಮಾಡ್ದಂಗ ಮಾಡ್ಯನ
ಹ್ಮ್
ಏನ್ ಮಾಡ್ಯನಂದ್ರ ಅವನೇ ಮೊದಲು ಒಂದೇ ಕುರಿತ್ವನ ಬಲ್ಲಿಿ
ಹ್ಮ್
ಒಂದ್ ಕುರಿ ದ ಚಂದ ದೊಡ್ಡದಾಗತ್ತನ ಸಾಕ್ದ
ಹ್ಮ್
ಸಾಕ ಏನ್ ಮಾಡಿದ ಮಾರಿಬಿಟ್ಟ
ಹ್ಮ್
ಮಾಾರಿ ಸಣ್ಣ ತಂದ ಮತ್ತಾವ ಎರಡು ತಗೊಂಡ್ ಬಂದ ಸಣ್ಣ ಕುರಿ
ಹ್ಮ್
ಎರಡು ಸಣ್ಣು ಕುರಿ ತಂದು ಅವಿಗೆ ಸಾಕಿ ಮತ್ತ ಮರದ ಮಾರದಾಗ ಮತ್ತ ಎಷ್ಟು ಒಂದ ಲಕ್ಷನ್ ಇನ್ಕಮ್ ಯತು ಬರ
ಹ್ಮ ಅದ್ರ ಮತ್ತೆ ತಂದಾಗುವ
ಹ ಅದ್ರಾಗ ಮತ್ತೆ ಸಣ್ಣ ತರ್ಥನವ ದೊಡ್ಡ
ಅದೇ ದೊಡ್ಡವ್ ತಂದ್ರ ಲಾಭ ಆಗಲ್ಲ ಲಾಭ ಎಲ್ ಬಡ್ತೇದ ದೊಡ್ಡವ ತಂದ್ರ
ಸಣ್ಣ ತಂದು ಅವಕ ಸಾಕಿ ಮಾರಿ ಮತ್ತ ಈಗ ಏನಿಲ್ಲ ಅಂದ್ರ ಹದ್ನೆೆಂಟು ಇಪ್ಪತ್ತು ಕುರಿ ಮರ ನೋಡ ಆ ಈಗ ಪ್ರೆಸೆಂಟ್ ಅವನ್ ಬಳಿ ಹದ್ಿನನೆಂಟ ಇಪ್ಪತ್ತು ಕುರ್ಯಾದವ ಈ
ಹಾ ಒಂದ್ ಕುರಿ ಒಂದ್ ಸಣ್ಣ ತರ್ತವಲ್ಲ ಒಂದ್ ಏಳಂದ ಎಂಟ ಸಾವರ ತ
ಹಾ ಕಡಿಮೆನ
ಮ ಅದನ್ನ ಒಂದ ಒಂದ್ ವರ್ಷ ಬೆಳೆಸಿದ್ರೆ ಸಾಕ ಅದ ಒಂದ್ ಇಪ್ಪತ್ ಸಾವಿರಕ್ಕೆ ಹ್ತದೆ ಅದ ಒಂದ್ ಹದ್ನೈದು್ ಇಪ್ಪತ್ ಸಾವಿರಕ್ಕೆ ಹಕತದ ಹ್ಮ
ಭಾರಿ ಇನ್ಕಮ್ ನೋಡು ಕುರಿ ಇದಾಗ ಮತ್ತ ಪೋಲ್ಟ್ರಿ ಬಿ ಮಾಡ್ಬೇಕ ಬಾರ ಇಐತೆ
ಕೊಳೆದಲ್ಲ
ಕ
ಹ್ಮ್
ತತ್ತ ಬಿ ಸಿಕ್ತೈತಿ
ಹ್ಮ್ ಮತ್ತೆ ಇದು ಒಬರ
ಹ್ಮ್ ಗೊಬ್ಬ್ರ ಭೀ ಆಗ್ತೈತಿ ಊರಿ ನಿಂತತ್ ಭ ಗೊಬ್ಬ್ರ ಸಿಕ್ತೈತಿ ನೋಡು ಹಾ ನಮ್ಮ್ ಹೊಲ ಇದ್ರೆ ಹೊಲ ಆಗ್ಬೇಕು ಇಲ್ಲಾಂದ್ರೆ ಮಾರ್ಬೇಕು ಗೊಬ್ಬ್ರ
ಮತ್ತೆ ಇದು ಸಿಗ್ತತಿಲ್ಲ ಕೂದಲು
ಹಾ ಹಾ ರೈಟ್ಾ ಹ್ಮ್ ಸ್ ಇರಾದ್ರೂ ಮಾಡಬೋದ ಅಲ್ಲದ
ಹಾ ಭಾರಿ ಜಾಪ ಐ್ತದ್ರ ಮತ್ತೆ ಹಾಲ್ ಸಿಗ್ತತಿ ಹಾಲು
ಎಲ್ಲ ಬಾರಿ ಮಾಡಕ ಮಾಡ್ಬೇಕ ಇಷ್ಟೇ ಕೈಲೆ ಏನು ಆಗಲ್ಲ ಅಂತ ಇಲ್ಲ ನಾವ್ ಪ್ರಯತ್ನ ಪಟ್ರೆ ಎಲ್ಲ ಆಗ್ತದೆ
ಫಸ್ಟ್ ಆಗ ಆಗಿದ್ರು ಒಂದು ಲಾಸ್ ಸಾಗಪೋತ ಒಂದು
ಹಾ
ಅದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡ್ ಮಾಡಕ್
ಹ್ಮ್ ಹೆಂಗ್ ಮಾಡ್ಬೇಕನ್ನೋದ್ ಐಡಿಯಾ ಇರ್ಬೇಕು ಮನುಷ್ಯಾಗ ಐಡಿಯ ಇದ್ರೆ ಎಲ್ಲ ಮಾಡ್ಬೋದು ನೋ ಅದೇ ಮಾಡ್ಬೇಕನ್ನದ ಅದ ನಂದು ಮುಂದು
ಹಾ
ಈ ಕಡೆ ಜಾಬ್ ಬಿ ಮಾಡ್ದ್ರ ನಡತದ ಈ ಕಡೆ ಹಳಗಿಟ್ರ ಬಿ ನಡತದ ಅಂತ ಅನ್ಸ್ತದ
ಈ ಜನ್ರೇಷನ್ ಆಗ ಜಾಬ್ ಸಿಗತ್ತ ಡೌಟ್ ಬಿಡು
ಹ್ಮ ನೋಡಿಲ್ಲ ಕಾಂಪಿಟೇಷನ್ ಎಟ್ಟ ಐತಿ
ಆದಮ್ಯಾತ್ತೆ
ಎಲ್ಲ ಗೋರ್ಮೆಂಟ್ ಜಾಬ್ ಎಲ್ಲ ಗೋರ್ಮೆಂಟ್ ಜಾಬ್ ಬೇಕಂತಾರೆ ಎಲ್ಲರು ಹ್ಮ ಕಾಂಪಿಟೇಷನ್ ಆಯಿ ಐತ್ ನೋಡಪಾ ಮಾಡಿದ್ರೆ ಮತ್ತೆ ಮತ್ತೆ ಯಾವಾರ ಬಿಸ್ನೆಸ್ ಮಾಡ್ಬೇಕು ನಾವೇ
ಹ್ಮ
ಸರಿ ಬಿ
ಮತ್ತೆ ಏನ್ಡತದ
ಮತ್ತೆ ನನಪ್ಪ ಹೇಳ್ಬೇಕನ ನೀವೇ
ಹ್ಮ ನಾಳೆ ಎಲ್ಲ ಕ್ಲಾಸ್ ಮಮ್ಮೇಲಿಗೆ
ಯಾವ್ದ
ನಾಳೆ ಕ್ಲಾಸ್ ಯಾವದು ಬೆಳಿಗ್ಗೆ
ಬೆಳಗ್ಗೆ ಐದು ಎಂಟ ಮಲಸ ಏನ್ ಹೆಸಿರುಕು
ಅಷ್ಟಟ್ ಏನ್ ಎಸ್ ಇಬೋದು ಅನ್ನಿಸಸ್ತದೆ
ಹ ಮತ್ತೆ ಮತ್ತೆ ಎಂಟಮ್ಮಲಜಿ ನು ಆಮ್ಯಾಗ ಹನಿಮಲ್ ಹಸ್ಬೆಂಡ್ ನು ಆಮ್ಯಾಗ ಮತ್ತೆ ಇದು ಮಹೇಶ್ರ್ದು
ಮಯರುತ್ತೆ ಲಾಸ್ಟ್ ತಗೊಲ್ಲ ಅವರು ನಾಲ್ನಂದ ಐದ್ ಗಂಟೆ
ಹ್ಮ
ಹ್ಮ
ಬೆಳಗಿನ ತಗನ ಡೌಟ್ ಅವರು
ಹ್ಮ್
ಹ್ಮ
ಮತ್ತೆಲ್ಲ ಎಲ್ಲಾ ಆರಾಮ ಅಲ್ಲ
ಹಾ
ನಿಯ ಮ ತತ್ತೆ ಯಾವಾಗಾನ
ಹಾ ಅಚ್ಚು ತಿ ತ ಸಾಯಂಕಾಲ
ಆಯ್ತಾಯ್ತು.
ಹ್ಮ್.